ಹಲೋ ಹಲೋ ಸರ್ ನಮಸ್ತೆ ಸರ್
ನಮಸ್ತೆ ಶುಭ ಮುಂಜಾನೆ ಮುಂಜಾನೆ ಶುಭ ಮುಂಜಾನೆ ನಾಷ್ಟ ಆಗಿದೆ ನಾಷ್ಟ ನಮ್ದು ಇನ್ನು ಇಲ್ಲ ನಾವು ಸಿಟಿ ತಿಳಗಿರೋದಲ್ವಾ ನಾಷ್ಟ ಲೇಟ್ ಆಗಿ ಆಗುತ್ತದೆ ನೀವು ನೀವು ಹಳ್ಳಿ ಒಳಗಿದ್ದೀರಾ ಏನು ಸಿಟಿ ಒಳಗಿದ್ದೀರಾ ಹಲೋ ಹಲೋ ಹಲೋ ಹಲೋ ಹಲೋ
ಹಲೋ
ಅಲೋ ಕೇಳತಿದ್ದೆಯಾ ವಯಸ್ ಬ್ರೇಕ್ ಆಗತಿಲ್ಲ ನೀವೇನ್ ಮಾಡ್ತಿದ್ದೀರಾ ಈಗ
ನಾವು ನಾವು ಬ್ಯಾಚುಲರ್ ಇದವ ಸರ್ ಅವರ ಅವರು ಬಿಸ್ನೆಸ್ ಮಾಡಬೇಕ್ತ ಐಡಿಯಾ ಹುಡ್ಕಕ್ತದೆ ಯಾವ್ರು ಹೇಳಸ್ರ ಬಿಸ್ನೆಸ್
ಬಿಸ್ನೆಸ್ ಐಡಿಯಾ ಬಹಳಷ್ಟು ಇವೆ ನಿಮ್ದು ಎಷ್ಟು ಬಜೆಟ್ ಹೇಳಿದ್ರರೆ ನಾನು ಅಷ್ಟು ಬಜೆಟ್ ಒಳಗೆ ನಿಮ್ಗ ಒಂದು ಬಿಸ್ನೆಸ್ ಆಗಿ ಕೊಡುತ್ತೇನೆ
ಒಂದ ಮಿನಿಮಮ್ ಅಂದ್ರ ಪರ್ ಐದರಿಂದ ಆರ್ ಲಕ್ಷ
ಐದರಿಂದ ಆರು ಲಕ್ಷ ಹ ನಾಐ ಐದರಿಂದ ಆರು ಲಕ್ಷದೊಳಗೆ ಒಂದು ಹೇಳುತ್ತೆನೆ ಅದನ್ನ ಮಾಡ್ತೀರಾ ನೀವು
ಹಾ ಹೇಳಿ ಸರ್ ಹೇಳಿ ಸರ್
ನಿಮ್ದು ಜಾಗ ಇದೆಯಾ
ಹಾ ಜಾಗ ಇದೆ ಅಲ್ಲ ಸರ್ ಜಾಗ ಇದೆ ಸರ್
ಇದು ಒಂದು ತರ್ಟಿತ್ರಿ ಫೋರ್ಟಿ ಫೈ ಸೈಟ್ ಇದೆಯ ಎರಡು ಗುಂಟೆ ಇದೆ ಜಾಗ ಇದ್ದರೆ ನಾನು ಹೇಳ್ತೇನೆ ಕೇಳಿ
ಹಾ ಹೇಳಿ ಸರ್
ಹಲೋ
ಹಾ ಹೇಳಿ ಸರ್ ಹೇಳಿ ಸರ್ ಕೇಳತದ ಸರ್
ಕೋಳಿ ಕೋಳಿ ಸಾಕಾಣಿಕೆ ಮಾಡ್ಬೇಕಾಗದೆ ನೀವು
ಹಾ ಸರ್ ಮತ್ತ ಸರ್
ಒಂದು ಎರಡರಿಂದ ಮೂರು ಲಕ್ಷ ಒಳಗೆ ಒಂದು ಎರಡು ಎರಡರಿಂದ ಮೂರು ಲಕ್ಷ ಒಳಗೆ ಒಂದು ಸಡ್ ಕುಂದಿರುತ್ತದೆ ಹಲೋ
ಹ ಮತ್ ಮತ್ತತ್ ಹೇಳಿ
ನಿಮ್ದು ಎರಡರಿಂದ ಮೂರು ಲಕ್ಷ ಒಳಗೆ ಒಂದು ಸಡ್ ಕುಂದಿರುತ್ತದೆ
ಹಾ ಹೇಳ ಸರ್ ಮತ್ತ ನೆಕ್ಸ್
ಮತ್ತೆ ಈಗ ನಿಮ್ದು ಜಾಗ ತರ್ಟಿ ತ್ರೀ ಫೋರ್ಟಿ ಫೈ ಎಂದರೆ ಅಷ್ಟರೊಳಗೆ ಹಾಕಬಹುದು
ಅಷ್ಟೊಳಗೆ ಹಾಕುವೋದು ಮತ್ತೆ ಹೋಳಿಯವು ಅವು ಬೆಳಗಾವಿ ಧಾರವಾಡ ಅಲ್ಲಿ ಸಿಗುತ್ತವೆ ಚಲೋ ಹ್ಮ್ ಸಿಗತವೆ ಅವು ಸಣ್ಣು ಮರಿ ಇರುತ್ತವೆ
ಹಾ ಹಾ
ಹಾ ಸಣ್ಣ ಮರಿ ಇರ್ತದೆ ನೀವು ಒಂದು ಸಾವಿರಾರು ಕೋಳಿಗಳನ್ನು ತರಬಹುದು
ಹೌದು ಸರ್ ಸ ಅವೆಲ್ಲ ಮೇಂಟೆನೆನ್ಸ್ ಆಗ್ಕ್ಲ್ಲ ಸರ್ ನಮಗೆ
ಹೌದು ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಹರಿಣ ಆಗುತ್ತದೆ ಮೊದಲ ಮೊಟ್ಟ ಮೊದಲು ಆಮೇಲೆ ನಡೆಯುತ್ತದೆ ಹಾಗೆ
ಅ ಸರ್ ಅದೇ ಮೇಂಟೆನೆನ್ಸ್ ಸ್ವಲ್ಪ ಅಂಜಿಕೆ ಬರ್ತಾತಾರೆ ಯಾಕಂದ್ರ
ಮತ್ತೆ ಈಗ ಬಿಸ್ನೆಸ್ ಮಾಡ್ಬೇಕಂದ್ರರು ರಿಸ್ಕ್
ಹ ಸರ್ ತೋರ ರಸ್ ಸಿಗ್ತವ್ರ ಸರ್ ಇಲ್ಕ ಸಿಗಲ್ರಿ ಸರ್
ಹೌದು ರಿಸ್ಕ್ ತಗೋಳ್ಳೇಬೇಕು ನೀವ್ ಬಿಸ್ನೆಸ್ ಮಾಡ್ತಿದ್ರ ಅಂದ್ರ
ಹೌದು ಸರ್ ಹೌದು ಸರ್ ನೀವ್ ಹೇಳ್ದು ಬರಬಯಸ್ತ್ರ ಹ್ಮ
ನೀವು ಮತ್ತ ಹೇಗೆ ಮಾಡುತ್ತೀರಾ ನಿಮಗೆ ಇಷ್ಟ ನಿಮ್ಮ ಕೈಯಲ್ಲ ಆದ್ರೆ ಮಾಡಿ ಇಲ್ಲಾ ಅಂದ್ರೆ ನಾನು ಇನ್ನೊ ಒಂದು ಹೇಳುತ್ತೇನೆ ಅದನ್ನಾದಾರ ಮಾಡಿ ಈಗ ಚಹಾದಂಗಡಿ ಗೊತ್ತಾ ನಿಮಗೆ ಹಲೋ
ಹ್ಮ
ಹಲೋ
ಸರ್ ಹಲೋ ಹೇಳಿ ಸರ್
ನಿಮ್ಗೆ ಚಾರ್ ಅಂಗಡಿ ಗೊತ್ತಾ
ಹಾ ಸರ್ ಗೊತ್ತದೆ ಸರ್
ಚಹದ ಅಂಗಡಿದು ಬಿಸ್ನೆೆಸು ಅದು ಬಹಳ ಕಡಿಮೆ ವೆಚ್ಚದಲ್ಲಿ ಆಗುತ್ತದೆ
ಹೌದು ಸರ್ ಅದ ಯಂಟು ಇಂಟ್ರೆಸ್ಟ್ ಇಲ್ಲ ಸರ್ ನಮ್ಗೆ ಕೋಳಿ ಸಾಕಾಣಕೆ ಮತ್ತೆ ಏನ್ ಎಮ್ಮೆ ಸಾಕಾಣಿಕೆ ಈಗ ಕುರಿ ಸಾಕಕ್ ಇದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇ
ಹ್ಮ ಇದೆ ಅಂದ್ರೆ ಮಾಡಬಹುದು ಅದೇನು ಇಲ್ಲ ಬಹಳ ಕಷ್ಟವೇನಿಲ್ಲ ಅದೇನು
ನಿಮ್ಗೆ ಎಮ್ಮೆ ಸಾಕಾಣಿಕ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕ್ತ್ ಸರ್ ಅದದ
ಎಮ್ಮೆ ಎಮ್ಮೆ ಸಾಕಾಣಿಕೆ ಅಂದ್ರೆ ಮೊದಲು ಸಡ್ ಮಾಡ್ಕೊಳ್ಬೇಕಾಗ್ತದೆ ಮತ್ತೆ ಒಂದು ಬೋರ್ಬೇಕೇಕಾಗುತ್ತದೆ ನೀರು ಬಿಡುವುದಕ್ಕೆ
ಹಾ ಹ ಸರ್ ಇರ್ಬೇಕು ಸರ್ ನೀರ್ ಇರುದ
ನೀರ ನೀರು ಇಲ್ಲದಿದ್ದ ನೀರ್ ಇಲ್ಲದಿದ್ದ್ರೆ ಏನು ಕೆಲಸ ಇಲ್ಲ ಈಗ
ಹೌದೌದು ಹ ಹೌದು ಸರ್ ನೀರ್ ಮದ್ಲ್ ಮೇನ್ ಇರ್ದ ನೀರ್ ಮೇವು ಹಾಕ್ಬೇಕು ಅಂದ್ರೆ ನೀರ್ ಬೇಕು ಸರ್ ಅವ ನೀರ್
ಹೌದು ಮತ್ತೆ ಈಗ ಮೊಟ್ಟ ಮೊದಲು ದುಡ್ಡು ಬೇಕು
ಹೌದೌದು ಸರ್ ಮದ್ ಅದು ಬಜೆಟ್ ಎಷ್ಟು ಆಗ್ಬೋದು ಸರ್ ಅದು ಎಮ್ ಎಸ್ ಸಾಕಾಣಕ್ಕೆೆ ಒಂದು ಐ್ ಎಮ್ ಎಸ್ ಸಾಣಿಕೆ ಮಾಡ್ಬೇಕಕ್ತ್ ಮಾಡಿರರಿ
ನೀವು ಒಂದು ಐದ್ ಎಮ್ಮ ಎ ಸಾಕಾಣಿಕೆ ಮಾಡ್ಬೇಕಾದ್ರೆ ಒಂದು ಆರರಿಂದ ಏಳು ಲಕ್ಷ ಬರ್ತದೆ.
ಹ ಸರ್.
ಈಗ ನೀವು ಬರೀ ಎಮ್ಮೆನೆ ತರಬೇಕಾಗುತ್ತದೆ ಆರಿಂದ ಏಳ ಲಕ್ಷ ರೂಪಾಯಿ ಕೊಟ್ಟು.
ಹೌದ್ ಸರ್ ಹಂಗಂದ್ರೆ ಐದ ಮೇ ಎಷ್ಟ ಆಗ್ಬಹದು ಸರ್ ಅದಕ್ ಅಮೌಂಟ್ ಬಜೆಟ್ರಿ ಮತ್ತ ಏನ ಎಮ್ಮೆಗೆ ಮತ್ತ ಸಡ್ಡಿಗೆ.
ನೀವು ಎಮ್ಮೆಗಳನ್ನು ಒಂದು ಒಂದು ಲಕ್ಷಕ್ಕೆ ಎಮ್ಮಿ ಇದೆ.
ಅದೇ ರೇ ಸರ್ ಅದು ಒಂದ್ ಎಮಿಗೆ ಮಿನಿಮಮ್ ಚಾರ್ಜ್ ಅಷ್ಟ ಆಗೋದು ಸರ್.
ಒಂದು ಲಕ್ಷ.
ಒಂದ್ ಲಕ್ಷ ಆಗ್ಬೋದ ಸರ್ ಮತ್ತೆ ಅವಕೆ ತಿಂಡಿ ಎಲ್ಲ ಓಕೆ ಸರ್.
ಹೌದು ಅದಕ್ಕೆ ಒಂದ್ ಸ್ವಲ್ಪ ಹೊಲ ಇರಬೇಕು ಹೊಲ ಇದೆಯಾ.
ಹಾ ಹೌ ಸರ್.
ಮಲ ಇದ್ದೆ ಅಂದ್ರೆ ಮ ಅಲ್ಲ ಎಮ್ಮೆ ತರೋಕಿತ್ತ ನೀವ್ ಪ್ಲಾನ್ ಮಾಡಿದ್ರ ಅಂದ್ರೆ ಒಂದ್ ಎಕರೆ ಮೇವು ಮೇವು ಹಾಕ್ರಿ.
ಹೌದೌದು ಸರ್ ಮತರಿ ಸರ್.
ಮೇವು ಹಾಕಿದ ಮೇಲೆ ಅದಕ್ಕೆ ನಾನಾ ತರ ಹಿಂಡಿ ಲಕ್ಕಡಿ ಅದ ತರಬೇಕಾಗುತ್ತದೆ ನೀವು.
ಹಾ ಹಾ ಸರ್ ಎಲ್ಲಾ ಲಕಡಿ ಎಲ್ಲ ತರ ಬೇಕಾಗತ್ತನ್ ಸರ್.
ಹಿಂಡಿ ಲಕ್ಕಡಿ ಅವಕೆ ಆಹಾರ ಮೊದಲು ಬೇಕು.
ಹೌದು ಆಹಾರ ಅಂದ್ರ್ ಹಿಂಡತಾವ್ ಅವ್ರಿ.
ಹ್ಮ್ ಆಹಾರ ಇಲ್ಲದಿದ್ದರೆ ಅವು ಹಾಲು ಕೊಡುವುದಿಲ್ಲ ಬಹಳಷ್ಟು. ಹೌದು ಹಾಲು ಬೇಕಂದ್ರೆ ಅವು ಹಸಿಮೇವು ಇದೆ. ಹಸಿ ಮೇವು ಬೇಕ ಅವಕು.
ಹಾರಿ ಸಾರ್. ಹಸಿಮೆವು ಮೊದ್ಲು ಬೇಕಕ್ ಮೇನ್ ಇರ್ದವಕ್.
ಚಜ್ಜಿ ಮೇವ ರಿ.
ಹಸಿ ಮೇವ ಬೇಕರಿ.
ಅದ್ರದ್ದು ಬಹಳಷ್ಟು ಅದ್ರದ್ದು ಬಹಳಷ್ಟು ಲಾಭ ಇದೆ ಎಮ್ಮೆದ. ಗೊಬರ ಬರು
ಹ ಹ ಗೊಬ್ಬ್ರನು ಮಾಡ್ತಲ್ಲ ಸರ್ ಅಲ್ಲಿ ಗೊಬ್ಬ್ರ ಕದು ಒಂದ ಟ್ಯಾಕ್ಟರ್ ಒಂದು ಐ ಸಾವಿರದಂದ ಆರ
ಒಂದ ಒಂದು ಟ್ಯಾಕ್ಟರ್ಕ್ ಐದರಿಂದ ಆರು ಸಾವಿರ ಗೊಬ್ಬರ ಹೋಗುತ್ತದೆ. ಅಂತ ವರ್ಷದಲ್ಲಿ ಒಂದು ಇಪ್ಪತ್ತು ಟ್ಯಾಕ್ಟರ್ ಆದ್ರೆ ನಿಮಗ ಏನು ನಷ್ಟ.
ಎಲ್ಲಾದ್ರೆ ಅದ
ನೀವು ವರ್ಷಕ್ಕೆ ಒಂದ ಎರಡರಿಂದ ಮೂರ್ ಲಕ್ಷ ಆ ಗೊಬ್ಬರು ತೆ ಬೋುದು
ಹೌದೌದು ಸರ್ ಹೌದು
ಈಗ ಒಂದು ತಿಂಗಳಿಗೆ ಒಂದು ಟ್ರಿಪ್ ಹಾಗೆ ಹಾಗೆ
ಹೋರಿ ಹೊಡ್ಕೋ ಹೊಡ್ಕೋ್ರಿ ಒಂದು ಒಂದ ತಿಂಗಳಿಗೆ ಒಂದು ಟ್ರಿಪ್ ಅದು ಆಗತ್ತಲ್ಲ ಸರ್.
ಒಂದು ಟ್ರಿಪ್ ಹೆಚ್ಚಾಗುತ್ತದೆ ಅದು ದಿನ.
ಆಗತ್ತಲ್ಲ ಆಕತ್ತಲ್ಲ ಮಿನಿಮಮ್ ನಾವವು ಒಂದ್ ಟ್ರಿಪ್ ಆಗ್ಬೇಕ ಅಂದ್ರೆ ಒಂದು ಆಮಿ ಇರ್ಬೇಕ ಸರ್.
ಹಾ ಹೌದ್ರ ಒಂದ್ ಐದರಿಂದ ಆರ್ ಎಮ್ಮಿ ಮಾಡಿದ್ರೆ ನಿಮಗೆ ಗೊಬ್ಬರು ಸಾಕಷ್ಟು
ಸಾಕಷ್ಟು ಸಿಗತ ಸಾಕಷ್ಟು. ಅದೇ ಕಾರಣಕ್ಕೆ ನಾವವು ಮಾಡ್ಬೇಕು ಮಾಡೇವ್ರಿ. ಅದೇ ಸರ ಯಾವ ಕ್ವಾಲಿಟಿ ಎಮ್ಮೆ ಬೇಕು ಅದು
ಇವು ನೀವು ಯಾವ ತೋಗತ್ರಿ. ಜವಾರಿ ತೋತ್ೆ ಏನ್ಸ ಇ ಮತ್ತೆ ಜವಾರಿ ಬರ್ ತೊಮರ ಅಮಿ
ನಾಲ್ಕರ ಎಂಬದ್ ವರ್ಷ ಅದ ಒಳಗ ಜವಾರಿ ಒಂದತ್ರಿ ಮತ್ತ ಕರ್ನಾಳಿ ಒಂದತ್ರಿ
ಹೌನ್್ರಿ
ಉಪರಾವಾದಿ ಒಂದ್ ನಾಲ್ಕ ತರದತರ ಅದ್ರೊಳಗೆ ಯಾವ್ದ ಅದು ಯಾವ್ದ್ ಮಾಡಿದಿದ್ದಾರೆ ಚಲೋ
ನನಗೆ ಅನ್ಸುವ ಜಾತ್ರಾ ಪ ಏನ್ ಯಾದೌದು
ಹಾ ಜಾಪರಾ ಬದೆ ಜಾಪಾ
ಅದು ಹಾಲು ಚೆನ್ನಾಗಿ ಕೊಡುತ್ತೆ ಅವಕ್ಕೆ ಆಹಾರ ಹಾಕಬೇಕು
ಆಸ ಅದಕ್ಕೆ ಆಯಸ್ಟ್ ಕೆ ಆಧಜಾತಿಿಕಾರಿ
ಹೌದು ಅದಕ್ಕೆ ಸಾಕಷ್ಟುಹಾರ ಬೇಕು ಮೊದಲು
ಅದೇ ಸರ್ ನಮ ತೋಟದ ಮಗ್್ ಒಬ್ರು ಮಾಡಿದಾರ ಸರ್ ಒಂದ್ ಹತ್ತು ತಿಮ್ಮಿ ಮಾಡ್ಯಡ್ ಸರ್ ಅವ ಜಾಪ್ರಾ ಬಜಿ ಅವ್ರ ಹೆಸರು ಸ ಅನ್ನಪ್ಪ ಅ್ಣ ಕಂಡೈತರಿ
ಅಕ್ಷಯ್ ಅನ್ನಪ್ಪ ಅನಗಂಡಿ ಅಕ್ಷಯ ಅನ್ನಪ್ಪ ಅವರು ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ
ಹೌದೌದು ಸರ್ ಬೇಶಿ ವರ್ಕ್ ಮಾಡ್ತಾರ ಅವರು ನೀ ಜಾಪರಾವಿ ನಾ ಅವರು ನೋಡಿ ಅದನ್ನೇ ಮಾಡಸ್ಬೇಕಕ್ ಅನ್ಸತಿ ಸರ್ ಈಗ
ಹ್ಞೂ
ಚಪಾಬ
ಹ
ದನಿ ಕೆ ಬಂದ್ರ ಒಂದ್ ಐ್ ಸಾವರ ರೂಪಾಯನರು ಗಳಸ್ತ ನೋಡ್ ಸರ್ ಅರೆ ಹಾಲಿದ ಅಷ್ಟೇ ಹಾಲಂದ ಅಷ್ಟೇ ಐದು ಅಪ್ಪೈ ತನ ಆಗ
ಗೊಬ್ಬರ ಬಿದುಟ್ಟು
ಹಾ ಗೊಬ್ಬ್ರ ಬಿಟ್ಟು ಗೊಬ್ರ ಎಲ್ಲ ಅವ್ರ ತೋಟ ಇದೀವಿ ಸರ್ ಸಿಿಕ್ಕಪ್ಪಿದ್ರಾ ಅವ್ರಿಗೆ ಹಾಕ್ತಾರ ಅವರು
ಹ
ಅದಕ್ಕೆ ಅಕ್ಕೆ ನಮಗೆ ಕೋಣಶೀ ನಾವು ಜಾಫರಾಬಾದ್ ಇೇಳಿ ಎಏೇನು ಮಾಡ್ಬೇಕ ಮ ಅದಕ್ಕೆ ನಿಮ್ಮ ಸ್ವಲ್ಪಾರೆ ಸ್ವಲ್ಪ
ಮಾಡಿ ಮಾಡಿ ಲಾಭ ಇದೆ ಲಾಭವಿದೆ ಮಾಡಿ ಆದರೆ ರಿಸ್ಕ್ ತೆಗೆದುಕೊಳ್ಳಬೇಕು ಜೀವನದಲ್ಲಿ
ಹೌದು ರಿಸ್ಕ್ ತಗೊಂಡಾಗೆ ಮತ್ ನಮ್ಗೆ ತಿನ್ನಾಕ್ಕ್ ಸಿಗ್ತಾವರು ಇಲ್ಲಿ
ಸದ ನೀವು ತಗೊಳ್ಳದಿದ್ದರೆ ಜೀವನದಲ್ಲಿ ಏನು ಸಾಧಿಸುವುದಕ್ಕೆ ಆಗುವುದಿಲ್ಲ
ಆಗೋದನ್ರರಿ ಆಗೋದನ್ರಿ ಹಾ ರ ನೀರ್ ಬಿಟ್ಟಾರ ಹಾ ರೀ ಆಗೋದಲ್ರಿ ಜೀವನ್ ಅದೇ ಜಾಪಾ ಾವಧಿಯಲ್ಲಿ ಅದ್ರೊಳ ಅದ್ರೊಳಗೆ ಕರು ಕರುವಣಿನ ಸಮಸ್ಯೆ ಬಾಳ ಹೇಡ್ತಾರೆ ಸರ್ ಅದಕ್ಕೆ
ಅವದು ಅವ ಚೆನ್ನಾಗಿ ನೋಡ್ಕೊಂಡ್ ಹೋಗ್ಬಕ್ ನೀವು
ಹೌದ್ ಸರ್ ಚೆನ್ನಾಗಿ ನೋಡ್ಕೊಂಡ್ ಹೋಗ್ಬೇಕು ಮತ್ತೆ ಕರುಗಳ ನಾವು ಮಾಡ್ಬೇಕ ಸರ್ ಜಾಸ್ತಿ ಕೇರ್ ಮಾಡ್ಬೇಕು
ಆಲ್ಮೋಸ್ಟ್ ಬಹಳಷ್ಟು ಕೇರ್ ಮಾಡಬೇಕು
ಬಾಳಷ್ಟ್ ಕೇರ್ ಮಾಡ್ಬೇಕ ಸರ್ ಅವು ಕರುಗಳ ಯಾವಕು ಜಂತುಳ ಬಾಳಕರ್ ಸರ್ ಅವಕ
ಹ್ಮ್
ಜಂತುಉಲ್ಲಾ ಸಾಮಸ್ಯೆಿಂದ ಹ್ಮ ಸರ್ಕಾರದಪ್ನ ಹೋಗಿ ಔಷಧ ತಂದು ಹಾಕಬೇಕ
ಹೌದು ನಿಮಗೆ ಹೇಗೆ ಅನಿಸುತದೇ
ನಮಗೆ ಬರಿ ತುಂಬಾ ಚೆನ್ನಾಗಿ ಸರ್ ಅವ್ರದೆಲ್ಲ ನೋಡಿದ್ಮ್ಯಾಗ ನಮಗ ಮಾಡಂತ ಸಾಧೋದರಿಗ
ತದೆ
ಅವ್ರ್ದೆಲ್ಲ ನೋಡಿದ್ಮ್ಯಾಗ ನಮಗೂ ಮಾಡೋಕಂತ ಅನ್ಸಾದ
ಹೌದಾ ಮಾಡಿ ಮಾಡಿ ಮಾಡಿ ನಿಮಗೆ ದುಡ್ಡು ಇದ್ದರೆ ಮಾಡಿ ದುಡ್ಡು ಇಲ್ಲಿಕ್ಕ ಸಬ್ಸಿಡಿ ಸಿಗುತ್ತದೆ ನೋಡಿ ಎಲ್ಲಾದ್ರೂ
ಆಯ್ತಾಯ್ತ ಆಯ್ತ ಸರ್ ಮಾಡ್ತೇವ ಸರ್
ಹ್ಮ್ ಮಾಡ್ತೀವಿ ಓಕೇ ಸರಿ ಸರಿ ಓಕೇ ಆಯ್ತು ಹ್ಮ ಹ್ಮ್